ಹಾ
ಏನ್ ಮಾಡಾತಿ ಅಪ್ಪಿ
ಏನಿಲ್ಲ ಅಣಕ ಕೂತಿದ್ವಕ್ಕ ನೀವಕ್ಕ
ನಾವು ಕುಂತಿದ್ವಿ ನೋಡ ಚಾ ಆಗಿತ್ತೇನಾ
ಚಾ ಇನ್ನುೂ ಇಲ್ಲಕ್ಕ ನಿಮ್ದು
ನಮ್ದು ಇನ್ನ ಇಲ್ ನೋಡ ಊಟ ಏನ್ ಮಾಡಿದ್ರಿ
ಊಟ ಅಕ್ಕ ಅನ್ನ ಸಾರು ಮಾಡಿದ್ರ ಅಕ್ಕ ಅಕ್ಕ ಒಳಗ್ಗೆ ಮಂದನ್ನ ಅದನ ಊಟ ಮಾಡಿದ್ವಕ್ಕ
ಹೌದೇನಾ ನಿಮ್ ಉರ ಗ್ ಜಾತ್ರೆ ಇತ್ತಲ್ಲ ಆತೇನಾ
ಹಾ ಆಯ್ತ ಅಕ್ಕ
ಯಾವ ದೇವ್ರಂದ ಇತ್ತದ
ಹದಕ್ಕ ದಾಮೋದುರ್ಗ ಒಂದ ಜಾತ್ರೆ ಇತ್ತಕ್ಕ
ಹೌದೇ ನಾ ಹೆಂಗ ಮಾಡ್ದ ಏನ್ೇನ್ ಮಾಡ್ತಾರಜ್ಾತ್ರಾಗ
ಆ ಜಾತ್ರೆಗೆ ಅಕ್ಕ ಫಸ್ಟ್ ಸ್ಟಾರ್ಟಿಂಗ್ ನೆ ಒಂದ ಐದ್ ವಾರ ವಾರ ಬಿಡ್ತಾರಕ್ಕ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರಕ್ಕ
ಹಲೋ ಹಲೋ
ಹಲೋಕ್ಕ
ಹಾ ಅಪ್ಪ ಹೇಳಕ್
ಅದು ಪಫಸ್ಟಗ್ ಜಾತ್ರಿ ಮಾಡ್ಬೇಕಂದ್ರಕ್ಕ ದೇವಿದ ಮುಂಚೆನ ಐದ್ ವಾರ ಅಂತ ಹೇಳಿ ವಾರ ಬಿಡ್ತಾರಕ್ಕ
ಹ್ಮ್ ಹ್ಮ್
ಆಮೇಲೆ ಮಂಗ್ವಾರ ಶುಕ್ರವಾರ ಅಂತ ಬಿಡ್ತಾರಕ್ಕ
ಹ್ಮ್
ಆಮೇಲೆ ಲಾಸ್ಟಗ ಐದ್ ವಾರ ಮುಗದಿಂದ ಬಂದ್ರ ಮತ್ತ್ ಹಣ್ಣು ಕಾಯಿ ಇವೆಲ್ಲಾ ಉಡಿ ತುಂಬೋದಿರ್ತೆತಕ್ಕ ಉಡಿ ತುಂಬ ಹ ದೇವಿಗ
ಹ ಹ್ಮ್
ಅವದ್ನೆಲ್ಲಾ ತುಂಬಿ ಇದು ಮಾಡಿಂದ ಆಮೇಲೆ ಅದಾಗಿಿಂದ ಒಂದ ಒಂದು್ ವಾರಕ್ಕ ಜಾತ್ಕ
ಹ್ಮ್ ಹ್ಮ್ ಜಾತ್ರೆೊಳಗ ಏನ್ ನ್ ಮಾಡ್ತಾರ
ಜಾತ್ರೆ ಒಳದಕ್ಕ ಮತ್ತ ಒಂಬತ್ ದಿನ ಇರ್ತತಕ್ಕ ಜಾತ್ರಿ ಒಂದೊಂದ ಹಾ ಜಾತ್ ತ್ ಒಂಬತ್ ದಿನ ಆತತಪ್ಪ ಹೊಳಿ ಒಂದೊಂದ ದಿನ ಒಂದೊಂದ್ ತರ ಅಲಂ ಕರ ಮಾಡಕ್ಕ ದೇವಿಗೆ
ಹ್ಮ್
ಇದು ಮಾಡಿರ್ತಾರಕ್ಕ ಒಂದೊಂದ್ ದಿನ ಅಂದ್ರೆ ಒಂದ ದಿನ ಕೆಪಸಿರಿ ಹಿಂಗ ವು ಇಷ್ಟವಾದ ಬಣ್ಣಗಳಕ್ಕ ಹಳದಿ ಕೆಂಪು ಹಸಿರು ಆದ್ರೆ ಎಲ್ಲಕ್ಕಿಂತ ಹಸಿರ್ ಸೀರನ ಜಾಸ್ತಿ ಬಾಳಕ
ದೇವ್ರಗ್ ಇಷ್ಟಾನ ಅದ ಅದು
ಹ್ಮ್ ಹಸರ್ ಹಸುರ್ ಬಳಿ ಅಕ್ಕ ಹಸುರ್ ಸೀರೆ ಇದು ಎಲ್ಲ ಬಾಳ ಇಷ್ಟ ಆಗ್ತ ದೇವಿಗೆ
ಹ್ಮ್ ಹ್ಮ್ ಹ್ಮ್
ಹಿಂಗ ಅ ದೇವಿಗೆ ಜಾಸ್ತಿ ಇ ಮಾಡಕ ಮ ಒಂದೊಂದ್ ದಿನ ಒಂದೊಂದ ಒ ತರ ಪ್ರೋಗ್ರಾಮ್ ಇರ್ತೈ ತಕ್ಕಾಲ
ಏನ್ ಮಾಡ್ತಾರ ಪ್ರೋಗ್ರಾಮ್ ಅಂದ್ರ
ಪ್ರೋಗ್ರಾಾಮ್ ಅಂದ್ರಕ್ಕ ಒಂದ್ ದಿನ ನಾಟಕ ಇಡ್ತಾರ
ಹೌದೇನಾ ಅವ್ರನೆಲ್ಲಾ ಕರಸ್ತಾರ ನ ನಾಟಕ ಮಾಡ ಅವ್ರನೆಲ್ಲಾ
ಕರೆಸ್ತಾರಕ್ಕ ಕರೆಸ್ತಾರಕ್ಕ ಒಂದ್ ದಿನ ಆಗ್ ಗೊಂಬಿದ್ದ ಇರ್ತಿರ್ತಕ್ಕ ಒಂದಿನ ಭರತನಾಟ್ಯ ಮತ್ ಹಂಗ ಇದು್ ಹುಡುಗ್ಯಾರ ಹುಡುಗರು ಸೇರಿ ಡ್ಯಾನ್ಸ್ ಮಾಡ್ತಾರಲ್ಲ ಕಗ್ ಅದು ನೀ ಸಾಂಗ್ ಏನು ಪಿಕ್ಚರ್ ಸಾಂಗ್ ಅದ್ವಕ್ಕ ಆ ಸಾಂಗಿನ್ನು ಹ್ಮ್ ಆ ತರಾನೂ ಮಾಡ್ತಾರಕ್ಕ ಡ್ಯಾಂಕ್ಸ್ ಮತ್ತೆ ದೇವಿೂ ಹಾಡಿನೂ ಅವಂದ್ ದಿನ ಇರ್ತಾವಕ್ಕ ಮತ್ತ ಡೊಳ್ಳು ಡಮ ಇವೆಲ್ಲಾ ಅನ್ಕೊಂಡ್ ಅವ ಒಂದ್ ದಿನ ಇದು ಮಾಡ್ತಾರಕ್ಕ ಪೂರ್ವದೇವಿನ ಎಲ್ಲಾ ಮತ್ತ ಒಂದ್ ಐದ್ ದಿನಕ್ಕ ಅಂದ್ರ ದೇವಿದು ಬಂಡಾರಗ್ ಗೂುದು ಇರ್ತತಕ್ಕ ಐದನೇ ದಿನ ಜಾತ್ರೆ ದಿವ್ಸಕ
ತರ್ಣ
ಹಾಕ್ಕ ಹಡೀ ಊಗನಾ ಬಂಡಾರ ಹತ್ಬೇಕಕ್ಕ ದೇವಿದ ಹಿಂಗಾಗಿ ದೇವಿನ ಮೆರನ್ ಗಿ ತಗೊಂತಾನ
ಹಾ ಹಾ ಅಲ್ಲೇನ್ ಮೈಮೇಾಲ ಯಾರಿಗೂ ದೇವರು ಬರಲ್ಲೇನ
ಬರ್ತವಕ್ಕ ಹಂಗ ಬರ್ತೆೇತಕ್ಕ ಎಷ್ಟ್ ಮಂದಿಗ್ ಬರ್ತವಕ್ಕ ದೇವ ಮಯ್ಯದ
ಏನ್ ಮಾಡ್ತಾವ ಬಂದವು
ಬಂದು ಏನ್ರ ತಪ್ಪಾಗಿದ್ದು ಅ ಏನ್ರ ಇದು ಮಾಡಿದ್ರ ಏನ್ರ ಮಿಸ್ಟೇಕ್ ಮಾಡಿರ್ತಾರಲ್ಲ ಅಕ್ಕಾ ಅವನು ಹೇಳ್ತಾವಕ್ಕ ಅವ ಬಂದ್ ಹೇತಾರಕ ಹಿಂಗ್ ಮಾಡತ್ತರ್ಲ ತಕ್ ಮಾಡ ಇರ್ತೀರಿ ಎಲ್ಲಾ ಕಡೆನ ಇದು ಮಾಡ್ರಿ ಹಂಗ ಹಿಂಗ ಅಂತ ಹೇಳ್ತಿರ್ತಾರಕ್ಕ
ಜಗ್ಗ ಮಂದಿಗ್ ಬರ್ತೇತೆ ಅಲ್ಲೇ ಊರಾಗಿನ್ ಮಂದಿಗ್ ಬರ್ತೇತೆ ಅವ್ರಗಂತ ಸಪ್ರೇಟ್ ಇರ್ತಾರ ಅವ
ಕ್ಕ ಅಂದ್ರ ಹ ಅಕಿ ದೇವಿ ತವ್ರ ಮನಿ ಒಂದ ಇರ್ತೇತಲ್ಲ ಅಕ್ಕ
ದೇವಿ ತ ಅವ್ರ ಮನಿ ಇಲ್ಲ ಅಮರ್ಗಳ ಅಮರ್ಗಳದಾಗ ಯಾರ್ದ ಎಲ್ಲ ಐತಿ
ಅದೇ ಇಲ್ಲಿದು ನನ್ಗ ಅಷ್ಟು ಗೊತ್ತಿಲ್ಲಕ್ಕ ಇನ್ನೊಂದು ಎಲ್ರು ಸೇಮ್ ದೇವಿ ಜಾತ್ರೆ ಮಾಡ್ತಾರಲ್ಲಕ್ಕ
ಹಾ ಹಾ
ಅಲ್ಲಿನು ಸೇಮಕ್ಕ ಆದ್ರ ಅಲ್ಲಿದ್ದ ತ ಅವ್ರ ಮನಯಕ್ಕ ನಾಸ್ತಿಗೂ ಪಾಯ ತಕ
ಹ್ಮ್ ಹ್ಮ್ ತ ಅವ್ರ ಮಿ ಬರ ಇರ್ತತಿ ಮಾಡಿಯರ್ತದೆ
ಹಾ ಗಂಡನ ಮನೆ ಬರತ್ತ ಆ ಕಾಕಿದು ತವರ್ ಮನಿ ದಾಸ್ತಿಕಪ್ಪ ಅಕ್ಕ ಗಂಡನ ಮನ ಕಲ್ಗಟ್ಟಗಿ ಅಕ್ಕ ಹಿಂಗಿರ್ತಾವ
ಹಿಂಗ ಆ ಊರಿಂತ್ರ ಇವಊ್ರ ದೇವ್ರಿಗೆ ಬರ್ತಾಳಾನ
ಹ್ಮ್ ನಾವ ಊರಿಂತ ಈ ಊರಿದ್ದೇವಿ ಬರ್ತಾಳಕ್ಕ ಬಂದು ಅಂದ್ರ ದೇವಿ ವಾರ ಇದದು ಬಿಡ್ತಿರ್ತಾರಲಕ್ಕ ಅವಾಗ ಮನ್ಯಾಗ ಯಾರು ಇರಂಗಿಲ್ಲಕ್ಕ ಒಬ್ರು ಇರಂಗ ಗಿಲ್ಲ ಮನ್ಯಾಗ ಅಷ್ಟೂ ಹ ಅಕ್ಕ ಅಷ್ಟು ಹೊಲ್ದಾಗಿರ್ಬೇಕಕ್ಕ ಅವತ್ತೊಂದ್ ದಿನ ಇಡೀ ದಿನ ಪೂರ್ತಿ ಹೊಲ್ದಾಗ್ಗಿರ್ಬೇಕಕ್ಕ
ಎಷ್ಟ ದಿನ ಇರ್ಬೇಕಂಗ
ಅಂದ್ರ ವಾರ ಮುಗಿ ಮಟಾನ ಅಕ್ಕ
ಅಂದ್ರೂ ಒಂಬತ್ತು ದಿನಾನೂ
ಹಾ ಅಕ್ಕ ಅಂದ್ರ ಒಂದೊಂದ ದಿನ ಅಂದ್ರ ಬೆಳಿಗ್ ಬೆಳಿಗ್ಗೆ ಹೋಗೋದ ಅಕ್ಕ ಮನ್ಯ ಆಗನ್ ಕೆಲ್ಸ ಎಲ್ಲ ಮುಗಸ್ಕೊಂಡ್ ಹತ್ತು ಗಂಟೆ ಅಂದ್ರ ಮನೆ ಬಿಡ್ಬೇಕಂತ
ಹಾ ಹತ್ತ ಗಂಟೆ ಅಂದ್ರ ಮನಿ ಬಿಟ್ಟೆ
ಅಷ್ಟ್ರೊಳಗ ಏನೇನ್ ಅಡಗಿ ಬೇಕ್ ಎಲ್ಲಾ ಮಾಡ್ಕೊಂಡಕ್ಕ ದೇವಿ ಪೂಜೆ ಎಲ್ಲಾ ಮುಗಸ್ಕೊಂಡು ಮತ್ತ ಹೊರಗ ಹತ್ ಗಂಟೆ ಮನಿ ಬಿಡ್ತಿರ್ತಾರಲ್ಲಕ್ಕ ಅವಾಗ ಮನಿ ಬಿಡೋ ಮುಂದೆ ಏನೈತಲ್ಲ ಇದು ಒ ಚರ್ಗ ತುಂಬಿಡ್ತಾರಕ್ಕ ದೇವಿ ಬಂದ್ ಹೋಗಕ್ಕಳ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡಾಕಕ್ಕ ಒಂದ್ ಚರಿಗೆ ತುಂಬಿ ತುಂಬಿ ಚಾಗಿ ಇ ತುಂಬಿದ ಕೊಡ್ದ ಅಂದ್ರ ನೀರ್ ತುಂಬಿ ಅದ್ರೊಳಗ್ ಬೇನ್ ತಪ್ಲ ಇಟ್ಟು ಒಂದ್ ಸ್ವಲ್ಪ ಅದ ಅರಿಸಿನ ಹ ಕುಕ್ಮಲ್ಲ ಹಚ್ಚಚ್ಚಿಟ್ರತಾರೆಕ್ಕ
ಹ್ಮ ಹ್ಮ ಹ್ಮ್
ದೇವಿ ಬಂದ್ ಹೋಗಿದಲಂದ್ರ ನೀರಿನ್ ಚರಗಿ ಉಳಿರ್ತೆೇತಕ್ಕ ಬಕಲ್ದಾಗ ದೇವಿ ಬಂದ ಹಾ ಅಕ್ಕ ದೇವಿ ಬಂದಿದ್ದಿಲ್ಲ ಅ ಚರಿಗ್ ಹೆಂಗ ಇಟ್ಟಿರ್ತೆವಕ್ಕ ಹಂಗ ಇರ್ತೇತಿ
ಅಲ್ಲಪ್ಪಿ ಅದ ಹೊರಗಂದ್ರೆ ಎಲ್ಲಿ ಇಟ್ಟಿರ್ತೀರಿ ಪೂರ
ಅದ ಮುಂದ ಬಾಗಿಲ್ ಮುಂದ್ ರಂಗೋಲಿ ಹಾಕಿರ್ತವ ಅಕ್ಕ ರಂಗೋಲಿ ನೆಟ್ ನಡಬರಾಕ್ ಇಡ್ಬೇಕಕ್ಕ
ಮತ್ತಲ್ಲಿ ಹೂ ಪ್ರಾಣಿಗಳು ಬರ್ಬೋದು
ಇಲ್ಲಕ್ಕ ಯಾವೂ ಬರದಿಲ್ಲಕ್ಕ ಎಲ್ಲಾನೂ ತಗೊಂಡ ಹೋಗರ್ತಾರಲಕ್ಕ ಹೊಲಕ್ಕ
ಹ್ಮ್ ಹ್ಮ್ ಅಲ್ಲ ಇಂತ ಇವ್ ನಾಯಿ ಬೀದಿ ನಾಯಿ ಅದು
ಹ್ಮ್ ಹ್ಮ್ ಅವ ಅವವು ಟಚ್ ಮಾಡಲ್ಲಕ್ಕ ಹಂಗ ದೇವಿ ಇದ ಹಂಗ ದೇವಿ ದೇವ್ದ ಇರ್ತೆತಿ
ಹ್ಮ ಹಾಹಾ ಹಾ ಹಾ ಈಗ ಯಾರ ಒಬ್ಬೊಬ್ಬರು ಮನೆಗ್ ದೇವಿ ಬಂದ್ ಹೋಗಿರೋದ ಐಯ್ತ ನಾ
ಹಾ ಈತಕ್ಕದು ಅಂದ್ರಗ ದೇವಿ ಬಂದು ದು ಮಾಡಿ ಆದ್ರ ಇಡೀ ಊರಿಗೇನ ಆಗಿರ್ತೈತಕ್ಕ ದೇವಿ ಬಂದ್ ಹೋಗಿರೋದು ಗೊತ್ತ ತಕತಕ್ಕ ಎಲ್ರು ತುಂಬಿಟ್ಟರ್ತಾರಲ್ಲ ಹಾಕ್ಕ ಎಲ್ರುೂ ತುಂಬಿಟ್ಟಿರ್ತಾರಕ್ಕ ಒಂದೊಂದ್ ಚರ್ಗಿ ಅಂತ ಹೇಳಿ ದೇವಿ ಬಂದ ಅಂದ್ರ ಮನ್ಗ ಯಾರ ಇರಂಗಿಲ್ಲಲ್ಲಕ್ಕ ನೋಡಾಕ್ ಬಂದಿರ್ತಾ ಅಂತಕ್ಕ ದೇವಿ ಮನ್ಯಾಗ ಯಾರ ಇರ್ತಾನ ಹೋಗಿರ್ತಾರಾನ ಅ ಇದು ಕೇಳ್ಕೊಂಡಂತ ಹೇಳಿ ನನ್ ನಿಷ್ಠೆಯಿಂದ ಪೂಜೆ ಮಾಡ್ತಾರ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಅಂತ
ಹ್ಮ್ ಹ್ಮ್ ಹ್ಮ್ ಅಲ್ಲ ಅಲ್ ಹೊಲ್ದಾಗ ಹೋಗಿ ಎಷ್ಟೋತ್ತನ ಹತ್ ಹ ಹತ್ ಗಂಟೆಗೆ ಹೋದ್ರ ಎಷ್ಟ್ಕ್ ಬರ್ತಿರ ಮೇ
ಆರರ ಮಟ್ಟ ಅಕ್ಕ ಒಳ್ಳಿ ಆರ್ ಗಂಟೆಗೆ ಬರ್ಬೇಕಕ್ಕಮ್ಮ ದ ಮತ್ ಅದ್ರ ಅವತ್ತ ದಿನಾಕ ತೆಮಿ ಇಡಂಗಲಕ್ಕ ಬಾಳಗಿ ಇಡಂಗಿಲ್ಲಕ್ಕ ಒಲ್ಲಿ ಮೇಾಲ ಬರ ದಬ್ರಿ ಮೇಾಲ ದಬ್ರಿ ಒಳಗಕ್ಕ ಹ ಬೇರೆ ದಬರಳಗ ಏನಾರ ಮಾಡ್ಕೋದ ಕನಿನನು ಕೊಡಂಗಿಲ್ಲಕ್ಕ ಅವತ್ತ ಎಣ್ಣಿ ಹಾಕಿ ಬರ ಹಂಗ ಮಾಡ್ಕೊ ಹಾ ಅಕ್ಕ ಹಗೆ ಮಾಡ್ಕೊ ತಿನ್ನೋದವತ್ತು
ಮತ್ ಹಂಗ ಅಂದ್ರೆ ಏನ್ ಮಾಡಕ ಆಕೇತಿ ಎದಕ್ಕಾದ್ರೂ ಒಗ್ಗರಣೆ ಹಾಕಕ್ಕೆ ಕಬೇಕ ಕಲ್ಲ
ಹಕ್ಕ ಹಂಗೆ ಸ್ವಲ್ಪ ಒಂದ ನೀ ಇದು ನೀರದ್ ಮಾಡ್ಕೊಂಡ್ ಅದ್ರಾಗನ ಇದು ಮಾಡೋದಕ್ಕ ಅಂದ್ರೆ ನಕ್ಕ ಉಳ್ಳಾಗಡ್ಡಿ ಟಮಾಟೆ ಹಿಂಗ ಅಷ್ಟ ಬೇಯಿಸ್ಕೋದ ಇರತೈತಕ್ಕ. ಉಲ್ಕಾಡೆನು ಶಾಸ್ಮಿ ಜೀರಿಗೆ ಇವೇಲ್ಲ ಹಾಕಿನೇ ಇದು ಮಾಡಕ್ ಬರಲ್ಲ ಇಲ್ಲಾಂದ್ರೆ ಹಿಂದಿನ ದಿನಾನೇ ಸ್ವಲ್ಪ ವಗ್ಗರಣೆ ವಗ್ಗರಣಿ ಮಾಡಿಟ್ಕೊಂಡಿರ್ಬೇಕಕ್ಕ ಅದನಾಗ ಇದು ಮಾಡ್ಕೊಂಡ್ ಹೋಗ್ಬೇಕು ಇಲ್ಲ ಬೆಳಿಗ್ಗೆ.
ಓಹೋ ಹೋ ಬೆಳಗ್ಗೆ ಹೊತ್ ಮಾಡ್ಬೋದನ್ನ
ಹಾ ಬೆಳಿಗ್ಗೆ ಹೊತ್ತು ಅಂದ್ರೆ ವಗ್ಗರಣಿ ಏನರ ಬೇಕಾಗಿತ್ತ ಅಂದ್ರೆ ಹಿಂದಿನ ದಿನ ಸಂಜೆ ಮುಂದ್ ರಾತ್ರಿ ಮಕ್ಕೊ ಹನ್ನೆರಡು ಗಂಟೆ ಒಳಗ ಅಕ್ಕಾ ಏನ್ರ ಬೇಕಾರ ಮಾಡ್ಕೊಂಡ ಇಟ್ಟು ಹೋಗಬೋದ ಅಕ್ಕಾ ಅದ.
ಇಲ್ಲಪ್ಪಾ ನಾವು ಬೆಳಿಗ್ಗೆಯಿಂದ ಹಂಗ ವಗ್ಗರಣಿ ಮಾಡ್ಕೊಂಡು ತಗೊಂಡ್ ಹೋಗ್ತೇವ ಅಣ್ಣಾವ್ರಿಗೆ. ನಡೀತೆತಕ್ಕ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಏನ್ ಬೇಕಅವ್ರಿಗೆ ಅದನ್ ಮಾಡ್ಕೊಂಡು ತೊಗೊಂಡ್ ಹೋಗ್ತ ಅವತ್ ಒಂದ ದಿನ ರೊಟ್ಟಿ ಮಾಡಂಗಿಲ್ಲ ಅಕ್ಕಾ ಚಪಾತಿ ಮಾಡಂಗಿಲ್ಲ ವಾರ ಮುಗಿಮಟಾನು ಒಂದ ಇಟ್ಟ ಇದನ್ನ ಮಾಡ್ತಾರಕ್ಕಂದ ಇಷ್ಟ ಇಂದ ದೇವಿದ ಅದು ಮಾಡ್ತಾರಕ್ಕ. ಹಾ ಪ್ರಸಾದ ಕಾಯ ಮಿರ್ತೈತಕ್ಕ ರಾತ್ರಿಟೈಮ್. ರಾತ್ರಿ ಏನ್ರ ಒಂದ್ರೆ ವೇಳೆ ಹೆಚ್ಚಗಿ ಮಾಡಿ ಇದು ಆಗಕತಿತ್ತ ಅಂದ್ರೆ ಅದ್ ಬೆಳಗ್ಗೆ ನಾಸ್ಟಾ ಟೈಪ್ ಕೊಡ್ತಾರಕ್ಕ ಎಲ್ರು ಬಂದ ಅದ್ನ ಪ್ರಸಾದ - ಅಂತ ತಗೊಂಡ್ ಹೋಗ್ತಾರಕ್ಕಾ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಆಂಧ್ರ ಐದ್ ಊರ್ ಸೇರಿ ಒಂದ ಜಾತ್ರೆಕತ್ತಲ್ಲ ಅಕ್ಕ ಅದು ಹಿಂಗಾಗಿ ಫುಲ್ಲು ಜನ ಜಾತ್ರಿ ತಕ್ಕ ಹಿಂಗಾಗಿ ಯಾವಾಗುನು ಒಂದ ಊಟದ ಒಂದಿಟ್ಟು ಕಡಿಮೆ ಇರಲ್ಲ ಅಕ್ಕ ಅಲ್ಲಿ ಯಾವಾಗುನು ಎನಿ ಟೈಮ್ ಒಂಬತ್ ದಿನ ಕಂಟಿನ್ಯೂ ಊಟ ಇರತೈತಿ ಅಕ್ಕ. ಹಾ ಆಕ್ಕ ರಾತ್ರಿ ಎರಡು ಗಂಟೆಗೆ ಬರ್ಲಕ್ಕ. ಅವಗು ಊಟ್ಟಿ ಇರ್ತೆತಕ್ಕದು ಹೂ ಅವಾಗೂ ಇರ್ತೆತಕ್ಕ
ಹ್ಮ್ ಹ್ಮ್ ಈಗ ಈಗ ನಿಮ್ಮೂರು ನಿಮ್ಮೂರು. ಅವ್ರ ಈಗ ಇದು ತಾವ್ರಮನಿ ಆಕೈತೆ ಏನ್ ಗಂಡನ ಮನಿ ಆಕೈತೆ.
ತಾವ್ರಮನಿ ಅಕ್ಕೆತ್ ಅಕ್ಕಾ.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಹಗಲಲ್ಲೇ ಮಾಡಲ್ಲ ಏನ ಜಾತ್ರೆ ಎನಾತ್
ಹಗ್ಲೆ ಅಲ್ಲೇ ಜಾತ್ರಿ ಇರಂಗಿಲ್ಲ ಅಕ್ಕ ಅಷ್ಟ ಅದು ಪೂರ ಬೆಳ್ತಾನ ಜಾತ್ರೆ ಅಕ್ಕ ಅದು. ರಾತ್ರಿ ಹನ್ನೆರಡ ಗಂಟೆ ಮ್ಯಾಗಿಂದ ಜಾತ್ರೆ ಮಾಡ್ತಾರ ಅಕ್ಕಾ ಅದ ರಾತ್ರಿ ಹನ್ನೆರಡ ಗಂಟಲಿಂದ ಬೆಳಿಗಿನ. ಜಾವ ಆರು ಗಂಟೆ ತನಾನು ಜಾತ್ರೆ ಮಾಡ್ತಾರ ಅಕ್ಕ. ಅಷ್ಟ ಹಾ ನೋಡಾಕೂ ಮಸ್ತ್ ಇರ್ತೈತ ಅಕ್ಕ ಅಕ್ಕ ಮತ್ ಒಬ್ಬೊಬ್ಬ್ರಗ ಅಂದ್ರೆ ದೇವಿ ಏನರ ಪೂಜೆ ಇದು ಮಾಡ್ಸ್ಕೊಬೇಕಂದಿರ್ತಾರಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವ್ರದ ದೇವ್ರೀ ದೇವಿಗೆ ಮೈ ಮೇಲ್ ಬರ್ತಾಲಲ್ಲ ಅಕ್ಕ ಕೈಗ ಅವರಿಗೆ ಅವರು ಅಲ್ಲೇ ಕಂಟಿನ್ಯೂ ಇದು ಪೂಜೆ ಮಾಡೋದು ಇದು ಹಾಡ್ ಹೇಳೋದು ಹಿಂಗ್ ಸೋಬಾನ ಇರ್ತವ ಅಕ್ಕಾ ಅವರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಂಗೆ ಎಲ್ಲಾನು ಇದು ಮಾಡಿರ್ತಾರ ಅಕ್ಕ ಸೊಬಾನದು ಬೆಳ್ತನ್ಕಕನಾ ಅಕ್ಕಾ ವಟ್ ಏನು ಇದ ಇರಂಗಿಲ್ಲ
ಹಾ ಅಕ್ಕಾ ವರ್ಷಾ ಹೊಕ್ಕೆನಕ್ಕ ಈಗ ಮನ್ ಮನ್ರ್ ಆಗೇತಕ್ಕ ಮೂರ್ ವರ್ಷಕ್ಕ ಒಮ್ಮೆ ಅಷ್ಟ ಅಕ್ಕ ಅದ ಜಾತ್ರಿ
ಹೌದಾ ಹ್ಮ್ ಆತ್ ತಗೋ ಸರಿ ನಾನ್ ಮತ್ತ್ ಮಾಡ್ತೇನೆ ತೊಗೊ ನಿಂಗ ಹ್ಮ ಇಡ್ಲಿ.
ಹಾ ಅಕ್ಕಾ.
ಹ್ಮ ಹ್ಮ್